ಹಲೋ ಹಾ ಹೇಳ ಪ್ರಶಾಂತ್ ಏನ್ ಮಾಡಕತಿ
ಏನಿಲ್ಲ ವಾಕಿಂಗ್ ಮಾಡತೀನಿ ಹಡಿಲ್ಲ
ವಾಕಿಂಗ್ ವಾಕಿಂಗ್ ಹೋಗ್ಯನಾ ಎಲ್ಲೇ
ಹ್ಮ್ ಇಲ್ಲೇ ನಮ್ಮೂರ್ ಹತ್ರ ಒಂದ್ ಗಾರ್ಡನ್ ಐತಿ
ಹ ಹ್ಮ್ ಹಾ ಮನ್ನಿ ಆಸರಿ ನಿಮ್ ಮನೆಿ ದವ್ರು ಈ ಮನುಷಾಂತ ಏ ಬಂದಿದ್ನಲ್ಲ ಅಸ್ ಹ ಅಲ್ಲ ಹಿಂದ್ಗಡೆಲ್ಲ ಇಲ್ಲ ನಿಮ್ಮ್ ಮನೆಯಿಂದ ಒಳಗಡೆ ಒಂದ್ ರೋಡ್ ಬರುತ್ತಲ್ಲ
ಹ್ಮ್ ಹ್ಮ ಅಲ್ಲೇ
ಹ್ಮ್ಮ ವಯ ಬನ್ನ
ಒಬ್ನೇ ಬಂದಿ ನಾವು ವಸ
ಹೌದಾ ನನ್ ಅದೇ ಏನ ಕೇಳ್ದಂಗ ಆಯ್ತ್ು ನನಗೆ ಅಲ್ಕಂತೆೆ
ಇಲ್ಲ ಏನೋ ನಿಮ್ಮ ತಾಲೂಕಲ್ಲ ನಿಮ್ಮ ಊರಾಗ ಈಗ ಏನೋ ನಿಮ್ೂರ ಹತ್ರ ಯಾರೋಷ್ಟಿಂಕ್ ಕೊಡುದ್ ಸತ್ತಾರ್ ಅಂತ
ಹಾ ಅದಾ ಎಷ್ಟ ಹಿಂಗ್ ಅದು ಹೆಂಗ ಗೊತ್ತಾ
ಹ್ಮ
ದಿನಕ್ಕ ಮೂರ ಬಾಟ್ಲೆ ಎಷ್ಟ ಹಿಂ ಕುಡ್ತಿದಂತ
ಯ ಬಾಟಲ್ ಮೇಲೆ ಬರ್ತದಲ್ೋ ಡೋಂಟ್ ಡ್ರಿಂಕ್
ಹ್ಮ ಹ ಒಂದ್ ಕೂಡ್ರೆ ಏನ್ ಆತ ಲ್ಲ ಗೊತ್ತಿಲ್ಲ ದಿನಕ್ಕೆ ಎರಡು ಮೂರ್ ಕಡಂತ ಮತ್ತೆ
ಇಲ್ಲ ಬಾಟ್ಲಿ ಮೇಲೆ ಮೆನ್ಷನ್ ಮಾಡ್ರ ದಿನಕ್ಕ ಎರಡು ಬಾಟ್ಲಿಗಿಂತ ಮೇಲೆ ಕುಡಿಬಾಡ್ರಿ ಅಂತ ಅವರೇ ಮೆನ್ಷನ್ ಮಾಡಾರ
ಹ್ಮ್ ಆಯ್ತು ಅಷ್ಟು ಶ್ಯಾಣಾರ ಏನದಾರ ಇವ್ರು
ನೋಡ್ ಸುಮ್ನೆ ಇವಾಗ ಹತ್ತೊಂಬತ್ತು ವರ್ಷದ ಹುಡುಗಾವ
ಹಾ ಏನೋ ಎಷ್ಟೋ ದೇಶಗಳಲ್ಲಿ ಬ್ಯಾನ್ ಆಗರ ಇ ಇಂಡ ಆಫ್ರಿಕಾ ಚೀನಾ ಅಮೇರಿಕಾ
ಜವ ಇವಾಗ ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ
ಹ್ಮ
ಇವಾಗ ಫೆಸ್ಸಿ ಅಂತ ಒಂದು ಗೌರ್ಮೆಂಟ್ ಬಾಡಿ ಅದ ಅದು ಯಾವುದೇ ಆಹಾರ ಸೇವನೆ ಮಾಡ್ತಾರಲ್ಲ ಅದು ಕ್ವಾಲಿಟಿ ಚೆಕ್ ಮಾಡಗ ಪರ್ಮಿಷನ್ ಕೊಡುತ್ತಾ ಸೊ ನೋಡುವ ಅದು ಏನ್ ವರ್ಕ್ ಮಾಡುತ್ತೆ ಏನೋ ಗೊತ್ತ ತಿಲ ಅಂತ ಎಷ್ಟೋ ಪ್ರಾಡಕ್ಟ್ಗಳು ನಮ್ಮ ಮಾರ್ಕೆಟ್ನಾಗ ಬಂದಾವ ಸ್ಟಿಂಗ್ ಆಗಿರಬಹದು ಈತರ ವೇಸ್ಟ್ ಪ್ರಾಡಕ್ಟ್ ಅದ್ರೊಳಗೆ ಏನು ಇರಲ್ಲ ಬರೀ ಕೆಮಿಕಲ್ ಮಿಕ್ಕಲೆ ಇರುತ್ತಾ
ಕೆಮಿಕಲ್ ಇರ್ತ ಅವ ಕುಡ್ದಾಗ ಏನ ಸ್ವಲ್ಪ ಕಿಕ್ ಕೊಟ್ಟಂಗ ಆಗ ಅನಸ್ತದ ಅವ ಆ ಮುಂದ ಎಫೆಕ್ಟ್ ಜಾಸ್ತಿ ಆಗತ್ತದ
ಹಂಗಲ್ಲ ಇದನ್ನ ಪ್ರಾಡಕ್ಟ್ ನ ಮಾರ್ಕೆಟ್ಗ್ ತರೋದೇ ಆದದು ಗೌರ್ಮೆಂಟ್ ಟಲ
ಹ್ಮ್ ಹ್ಮ್
ಗೌರ್ಮೆಂಟ್ ಕ್ರಮ ತಗೊಳ್ಳಲ್ಲಗಿದ್ರ ಮ್ಯಾಲ ಏನು ಈಗ ಯಾರಾದ್ರೂ ಏನೋ ದುಡ್ಡು ಕೊಟ್ರ ಅಂದ್ರೆ ಫೆಸಿ ಪರ್ಮಿಟ್ ಮಾಡ್ಬಿಡುತ್ತ ಆತರ ಆಗ್ಬಿಟ್ಟ ಕೊಟ್ಟದಿಗ
ಹ್ಮ್
ನೋಡ ಏನ್ ಮಾಡ್ಬೇಕಿಗ ಈ ಈಗ ಅದಲ್ಲದೆ ಈಗ ಎಷ್ಟ ನ ರೈತರು ಗೊಬರ ಯೂಸ್ ಮಾಡ್ತಾ ರೆ ಲ್ಲ ಆ ಗೊಬ್ಬರ ರಿಂದ ಬೆಳೆದಂತ ಬೆಳೆ ಏನು ಶುದ್ಧನೇ ಇರಲ್ಲ ಬರೀ ಕೆಮಿಕಲ್ೇ
ಕೆಮಿಕಲ್ ಅಂತ ಏನು ಪ್ರತಿಯೊಂದು ಕದೆ ಆಕ್ತಾರ
ಅದ್ಲನ್ ಕ್ಯಾರೆಟ್ ಆಗ್ಲಿ ಈಗ ಬಾಳೆಹಣ್ಣು ತಿಂದ್ರ ಎಷ್ಟು ಸ್ವೀಟ್ ಇರ್ತದವು ಇವಾಗ ಸ್ವಾದನೆೇ ಕಳ್ಕೊತಂಬಿ ಟ್ಟಾವ ಎಲ್ಲವು
ಅದಾಯತು ಮನೆೆ ಮನೆಗ ಅಡಗೆ ಮಾಡ್ತಾರೆ ಟೇಸ್ಟ್ ಇಲ್ಲ ಅವಾಗ ಅವಾಗ ಸಾರಿಗೆ ಪಾಣಿ ಹೊಡತಿದ್ರ ಅಂತಲ್ಲ ಒಳಗಡೆ ಎು ಸೌಟ್ನಯಾಗ ಈ ಮನ ತುಂಬಾ ಸ
ಹಾ ನೋಡು
ಈಗ ಅದು ಉಂಡ್ರನ ಸ್ವಲ್ಪ ತಿರ್ಲ ಟೇಸ್ಟ್ ಸ್ವಲ್ಪರ ಎಲ್ಲಾ ಗೊಬ್ಬರದ ಐಟಮ್ ಕೆಮಿಕಲ್ ಹಾಿ ತಯಾರ ಮಾಡಕ
ಹ್ಮ್ ನಾ ಬೆಳೆದ್ರೊಳಗೆ ಎಲ್ಲ ಗೊಬ್ಬರ ಅದಕ್ ಹಾಕ್ಕಿಲ್ಲ ಅಂತ ಹೇಳ ಗೊಬ್ರ
ಹ್ಮ್
ಎಲ್ಲಾ ಬೆಳೆ ಗೊಬ್ಬರಾತ್ ತರಕಾರಿ ಗೊಬ್ಬರ ಗೂಬ್ರ ಎಲ್ಲಾ ಕೆಮಿಕಲ್ ಯೂಸ ಮಾಡಕತ್ ಬಿಟ್ಟವಿ ಅದ್ಕ ಏನ್ ಮಾಡ್ಬೇಕ ಒಂದು ಸಾವವ ಸಾವಯವ ಕೃಷಿ ಮಾಡ್ಬೇಕಕ್ ನಾವು ನಮ್ಗ ಅಲ್ ನಮ್ಮ್ ಮನೆಗೆ ಎಷ್ಟ ನಮ್ಮ್ ಮನೆಗೆ ಎಷ್ಟ ಬೇಕಾಗುತ್ತಲಾ ಅಷ್ಟಕ್ಕೆ ಈ ಈಗ ನಾರ್ಮಲ್ ಆಗಿ ನಮ್ಮ್ ಮಳ್ಳಿಗೆಲ್ಲಾ ಎಂಡಿ ಗೊಬ್ರ ಕುರಿ ಗೊಬ್ರ ಕೋಳಿ ಗೊಬ್ಬ್ರ ಸಿಗುತ್ತಪ್ಪಾ
ಹ್ಮ
ಅದ್ನಾಯಕು ಬೆಳಿಬೇಕು
ಹೌದು ಈಗ ಎಲ್ಲ ರೊಕ್ಕ ಕಾಸಿ ಬ್ಬ ಬಿಟ್ರ ಮಜಿಗೆ ನಾಲೆಜನ ಇಲ್ಲ
ಹಾ ಇವಾಗ ಒಂದ್ ಐದಾರು ವರ್ಷದಿಂದ ನೋಡು ಮೊದ್ಲು ಇ ಈ ಹಗಿಯಾರಾಗಗ್ತದ್ರ ಎಲ್ಲಾ ತೌರಿ ಜೋಳ ಸಜ್ಜೆ
ಹ್ಮ ಹ್ಮ
ಏನ್ ಕೇಳಿಸತಿಲ್ಲ ಬಸು ಹ
ಹ್ಮ ಹ್ಮ
ಇವಾಗ ಯಾರು ಗುರಿ ಸಜ್ಜಿ ಜೋಳ ಬೆಳತಿಲ್ಲಪ್ಪ ಅಂದೆ ಎಲ್ಲಾ ಕಮರ್ಷಿಯಲ್ ಪ್ರಾಪ್ಗೆ ಬೆಳಕತ್ತಾರ ಹ್ಮ
ಹೌದು ಇದು ನಿನ್ ಗಾಡಿ ತಗೊಂಡೆಲ್ಲ
ಹ್ಮ್
ಟೂ ಹಂಡ್ರೆಡ್ ಎಸ್ ಸಿ ಅಾ
ಹ್ಮ ಟೂ ಹಂಡ್ರೆಡ್ ಸೇಸ
ಗೇರ್ ಇಷ್ಟು ಅವತ್ತೆ ಇದಕ್ಕೆ ಎಷ್ಟದಲ್ಲ ಎಾರ
ಐದ್ ಇರುತ್ತಾ
ಹ ಅಂತ ಅಂದ್ರ ಸೇಮ್ ಐತಿ ಗಾಡಿ ಕಲರ್ ಎಲ್ಲ ಸೇಮ್ ಬಟ್ ಧೂಮು ಸಣ್ಣದ್ ಆಗ್ತದ ಅಂದ್ರ ಲುಕ್ ಕಡಲ್ಲ ಇನ್ನಂಗ ಪಂಪರ್ ಪಾರ್ಟ್ಸ್ ಬೇರೆನಾರ
ಹ್ಮ ಸುಪ ಲೋ ಕ್ವಾಲಿಟಿ ಇರ್ತ
ನಾ
ಹಾ ಹಾ
ಹಾ ಸ್ವಲ್ಪ ದೂರ ಹೋಗಿ ಮಾತಾಡ ಬ್ಯಾಕ್ ಗ್ರೌಂಡ್ ಬೇರೆ ಏನಕ್ಕೆ ಕೆಲ್ಸ ಆಗತ್ತ
ಹೌದಾ ಇನ್ನು ಆದ್ರ ನಂಬರ್ ಪ್ಲೇಟ್ ಬಿದ್ದಿಲ್ಲ ಎಷ್ಟು ಬಿತ್ತು ಗಾಡಿಗೆ ಒಂದು ಮೂವತ್ತ ಎಡ ಹುಲ್ಕೇಶ ಪುಲ್ಕೇಶ ಕೊಟ್ಟಂತ ಒಂದು ಮೂವ ನಂತರ
ಒಂದು ಮೂವತ್ತೆರಡು
ಹ್ಮ್ ಸ್ವಲ್ ಕಮ್ಮಿ ಮಾಡ್ತದ್ರಲಿ ಸ್ವ ಕಮ್ಮಿ ಮಾಡಲ್ಲಿ ರೇಟ್ ಕಮ್ಮಿ ಅಂದ್ರ ಕೇಳ್ತದ್ರ ಅವರು ಒಂದು ಎಂಬತ್ತೆಂಟು ತಳಿಕೋಟ್ಟೆ ಅದ್ರ ಬಗ್ಗೆ ಎಷ್ಟೇ ಮ ಗ ಚಡ್ಯಾಂಗಗೆ ಅಲ ಅದು ಒಂದು ಮೂವತ್ತ ಎರಡ್ ಕೊಟ್ಟನ ಅಂತಂದ ಹೆಂಗು ಸೇಲ್ ಆಬೇಕಂತ ಅವ್ರರು
ಇಲ್ಲ ಇಲ್ಲ ಅದು ಬೈಕ್ ತೋಳೋದು ಒಂದು ಡೇಟ್ ಇರ್ತದ ಮಂತ್ ಎಂಡಲ್ಲಿ ಯಾವಾಗ್ಲೂ ಬೈಕ್ ಮಂತ್ ಎ ಎಂಡಲ್ಲಿ ತಗಬೇಕು ಯಾಕಂದ್ರೆ ಅವರು ಅವರು ಬಾಳ್ ಸೇಲ್ ಮಾಡ್ಬೇಕಾಗಿರ್ತದ ಜಿ ಎಸ್ ಟಿ ಅದೆಲ್ಲಾ ಜಿ ಎಸ್ ಟಿ ಟಿ ಡಿ ಎಸ್ ಏನೇನೋ ಟ್ಯಾಕ್ಸ್ ಕೊ ಕಟ್ ಆಗ್ತಿರ್ತ ಮತ್ತೆ ಈ ಎಕ್ಸ್ಟ್ರಾ ಚಾರ್ಜಸ್ ನ ಕಡಿಮ್ ಮಾಡಬ ಕೊು
ಹ್ಮ್ ನಂದು ನಂದು ನಂದ ಏನ್ ನಂದ ಏನ್ ಕಟ್ ಮಾಡ್ಕೊಂಡಿಲ್ಲ ಒಳ್ಳೆ ನಾನು ಶೇನ್ ತೊಗೊಂಡಿನಲ್ಲ
ನಿಂದ ನಿಂದ ಸೆಕೆಂಡ್ ಹಡ್ ಮಗನೇ
ಹಾ ಯಾವ್ದ ಒನ್ ಟ್ವೆಂಟಿ ಫೈವ್ ಇಂಜನ್ ಪ್ರಾಬ್ಲಮ್ ಆಯ್ತ ಅಂತೆ ಎಲ್ಲ ನೋಡಿದಾನ ಗಾಡಿ ಎಟಾವ
ಇಂಜನ
ಹಾ
ಇಂಜನ್ನು ಸ್ವಲ್ಪ ಪ್ರಾಬ್ಲಮ್ ಕಾಣಸುತ್ತೆ
ಬಾಳ ಏನ ಇಿಲ್ಲ ಏನ ಪ್ರಾಬ್ಲಮ್ ಆಗ್ಬೋದ ಅಂತ ಹೆಂಂಗಗೆ ಹೊಓಡದ್ರ
ಲ್ಲ ಅದು ಸ್ವಲ್ಪ ಸರ್ವಿಸ್ ಮಾಡಸ ಚೆನ್ನಾಗಿ
ಹ್ಮ್ ಸರ್ವಿಸ್ ಸರ್ವಿಸ್ ಅನ್ನಕ್ ಮತ್ತ ಏನ್ ಸರ್ವಿಸ್ ಯಾವತರ ಮಾಡ್ತಾರ
ಯಾವ ತರ ಅಂದ್ರೆ ಈಗ ನಾರ್ಮಲ್ ಸರ್ವಿಸ್ ಬೇರೆ ಫುಲ್ ಸರ್ವಿಸ್ ಮಾಡ್ತಾರ ೊಳಗ ಈಗ ಇಂಜಿನ್ೊಳಗ ಬ್ರೇಕಿಂಗ್ ಇರುತ್ತೆ ಸಸ್ಪೆನ್ಸ್ ಮುಂದೆ ಆ ಸಸ್ಪೆನ್ಸ್ ಒಳಗ ಆಯಿಲ್ ಇರಲ್ಲ ಆಯಿಲ್ ಆಾಕ್ತಾರ ಹಿಂದೆ ಗ್ರೀಸ್ ಯಾಕಂದ್ರೆ ಸ್ಮೂತ್ ಆಗಿ ಎಲ್ಲಾ ಓಟ ಹೋಗ್ಬ ಬಿಡುತ್ತ ಮೊದಲ ಹಾಕಿದ್ದೆಲ್ಲ
ಹ್ಮ್ ಹ್ಮ್
ಸೊ ಅದನ್ನೆಲ್ಲಾ ಚೆನ್ನಾಗಿ ಸರ್ವಿಸ್ ಮಾಡ್ತಾರ ಮತ್ತೆ ಗಾಳಿ ಎಲ್ಲ ಬಿಚ್ಚಿ ಏರ್ ಫಿಲ್ಟರ್ ವಾಶ್ ಮಾಡಬೇಕ ಇಲ್ಲಿ ಹೊಸ ಎ ನಿಮ್ದ ನಿಮ್ದ ಏನ್ ಪ್ರಾಬ್ಲಮ್ ಗೊತ್ತಾ ಒಂದು ಫ್ಲಕ್ ಹಾಕ್ಸ್ಬೇಕು ಒಂದ ಏರು ಹಾ
ಹ್ಮ್ ಒಳಗಡೆ ಇರುತ್ತ ಅಲ್ಲಕ್ಕ
ಹಾ ಅದೆಲ್ಲ ಇಲ್ಲ ಫ್ಲಗ್ ಫ್ಲಗ್ ನಿಕ್ಕಿತ್ಗ ಹೊಡ್ತಿರ್ತಲ್ಲ ಒಂದೊಂದು ಟೈಮ್
ಹ ಅದಾ ಅದೊಂದಯ್ತು ಅದ್ರ ಒಳಗಡೆ ಒಂದು ಅದು ಬಂದಿತ್ತಲ್ಲ ಕಬ್ಬಡ ಒಳಗಡೆ ಅದನ್ನು ತಗದ ಹಾಬೇಕಂತ ಎಷ್ಟ ಕಿೋಮೀಟರ್್ ತಗಬೇಕು ಖರ್ಚ್ ಮಾಡ್ಕೊಂತ ಎಲ್ಲಾ ಕಾರ್ಬನ್ ಬಂದ್ ಹೋಗಿತ್ತು
ಮತ್ತೆ ಈಗ ಒಂದು ಇ ಟ್ವೆಂಟಿ ಪೆಟ್ರೋಲ್ ಬರಕತ್ತಲ್ಲಪ್ಪಾ
ಹ್ಮ್ ಅಂದ್ರ ಅ ಈಗ ಹೊಸತಾಯ ತೋಂತಾರಲ್ಲ ಗಾಡಿಗೆ ಅದಕ್ ನಡತದಂತದ್ದ
ಅದೇ ಅದೇ ಗೊತ್ತಾಯ್ತು ಈಗ ನಿಮ ಗಾಡಿಗೆ ಪ್ರಾಬ್ಲಮ್ಸ್ ಬರ್ತಾವ ಈಗ ಫ್ಯೂಲ್ ಇಂಜೆಕ್ಟರ್ ಇರ್ತವ ಅಲ್ಲ ಎಲ್ಲಾ ವೈಟ್ ವೈಟ್ ಡಸ್ಟ್ ಕುಂದಿರ್ತದ ಈಗ ಹಾಲ್ನ ಹಿಂಡಿದಾಗ ಹ ಕಬ್ನಲ್ ಜ್ಯೂಸ್ ನೋಡಿದಿಲ್ಲ ಅದು ಮಾಡಿದಾಗ ಗ್ಲಾಸಿಯಾ ಕೊಟ್ಟಾಗ ವೈಟ್ ವೈಟ್ ಮೇಲೆ ಬರುತ್ತೆ
ಹೌದೌದು ಬರ್ಣ
ಆತರ ನಿನ್ ಗಾಡಿಗೆ ಸೇರ್
ಹ್ಮ ನಿಮ್ ಗಾಡಿ ಏನಾಗಲ್ಲಂತೆ
ನಮ್ ಗಾಡಿ ಏನಾಗಲ್ಲ ಈ ಕಡ ಬಾ
ಹ್ಮ್ ಅಲ್ಲಾ ನಮ್ ಗಡಿಗೆ ನಮ್ ಗಡಿಗೆ ಏನ ಆಗಲ್ಲ
ನಿಮ್ ಗಾಡಿಗೆ ಪ್ರಾಬ್ಲಮ್ ಆಗುತ್ತೆ
ಅಲ್ಲಾ ಸಾರಿ ನಿಮ್ ಗಾಡಿ ಹೊಸ ನೀವು ಬಾ ಹೆಂಗ ನೀವು ಏನಿಲ್ಲ ಅಂದ್ರೆ ನೀನು ಒಂದ್ ವರ್ಸ ಆಯತೆ ತಗೊಂಡು
ಇಲ್ಲಪ್ಪಾ ಈ ಅಲ್ಲಿ ಮೆನ್ಷನ್ ಮಾಡ್ಯಾರ ಇ ಟ್ವೆಂಟಿ ಅಂತ ಇ ಟ್ವೆಂಟಿ ಕೆಯಾಪಬಲ್ ಇರ್ತ ನಮ ಗಾಡಿ ಮೆನ್ಷನ್ ಮಾಡ್ಯಾರ ಪ್ರತಿಯೊಂದು ಗಾಡಿ ಬಿ ಎಸ್ಕ ಸಿಕ್ಸ್ ಅಷ್ಟೇ ಇ ಟ್ವೆಂಟಿ ನಡೀತ್ತ
ಹ ನಮ್ ನಡಲ್ಲ ನ್ದ ಬೇಸ್ಫೋರಏನ
ಯ ಈ ಡ ಬದ ಇನ್ನೊ ಸ್ಲ್ಪ ಹದಿಂದ ಈ ಏ ಟಿ ಬರುತ್ತಾ
ಹ್ಮ್ ಹೊಸ ನಮ್ದ ಬಿರ್ಯನ್ಂತ ನಡೀತದೆ
ಮಾಡಲ್ಲ ನಮ್ ಗಾಡಿ ಈ ಟ್ವೆಂಟಿ ಅಷ್ಟೇ ಈ ಏಟಿಗೆ ಮತ್ತೆ
ಹ್ಮ್ ಮತ್ತತ್ ಹಿಂಗ ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಹಂಗೆ ಬಂತ ಅಂದ್ರ ನಾವ್ ಏನ್ಸ ಫೋನ್ ಚೇಂಜ್ ಮಾಡಿದಂಗ ಮಾಡ್ಬೇಕತ್ತ ಗಾಡಿ ಮತ್ತೆ ಇಲ್ಲಾ ಅವಕ ಏನ ಪಸ್ ಕೊಡ್ತ ತನಕತ್ತಿದ್ರ
ಹ ಅದೇ ಅದೇ ನಾ ನಿನ್ಗ ಒಂದು ಲ್ ಕಳಸಿದ ನೋಡ ಅದೊಳಗೆ ಎಲ್ಲ ಐತ್ ನೋಡೋದು
ಹ್ಮ್ ಚಲೋ ಪಾಠ ಶಾಖ ಹಬ ಕೆಮ ತಮ್ಮ ಹ್ಮ್ ಹೆಂಗ ಹಾಕ್ಸ್ಬೇಕ ನೀನು
ಇನ್ನುೂ ಇನ್ನು ಅವಶ್ಯಕತೆ ಅಲ್ಲಲ್ಲಿ ಈ ಜ ಟ್ವೆಂಟಿ ಅದ
ಹ್ಮ್ ಮತ್ತತ್ ನಂದ ಹಂಗಮ್ಮ ನನ್ ಗಾಡಿ
ನಿನ್ ಗಾಡಿ ಅದೇ ನೋಡ್ಾಕ್ಸ್ಬಕ್ ಪೆಟ್ರೋಲ್ ನಿಮ್ದ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಇ ಆಲ್ರೆಡಿ ಗಾಡಿಯೊಳಗ
ಹ್ಮ್
ಹ್ಮ್ ನೋಡ ನೋಡಿ
ಅಂದ್ರ ಏನ್ ಸ್ನಾಯಕ್ಸ್ ಏನಾರ ತಿದಿ
ಸ್ನ್ಯಕ್ಸ್ ಇಲ್ಲ ಇವಾಗ ಹೋಗ್ಬೇಕು ಸ್ನ್ಯಾಕ್ಸ್ ನಾನು ಕಂದ
ಹ ಹಾ ಏಂತ ಏನ್
ಹ್ಮ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್
ಹಾ ಸರಿ